ಹಲೋ ಹ ಶ್ವೇತಅಕ್ಕ ಆಯ್ತಾ ಅಡ್ಗೆ
ಶುರು ಮಾಡಿದೀನಿ ಪಲ್ಯ ಬೈತೈತೆ ್ ಬೇಳೆ ತರ್ಸ್ಬೇಕು ಅಥ್ವಾ ಟೊಮಾಟೊ ತರ್ಸ್್ಬೇಕು ಬೇಳೆ ಸಾಂಬಾರಿಗೆ
ಹಾ ಹಾ ಹಾ ಹಾ ಚೆನ್ನಾಗಿರುತ್ತ ಅಕ್ಕ ಅದ್ರಲ್ ಮಾಡಿದ್ರೆ ಅಕ್ಕ ಸ್ವಲ್ಪ ಜೋರಾಗಿ ಮಾತಾಡಿ ಅಕ್ಕ ಕೇಳಿಸತಿಲ್ಲ ಹಾ ಹಾ ಹೇಳಿಅಕ್ಕ
ಹ ಅದೇ ನಾನು ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು
ಅದೇ ಅಕ್ಕದು ಹಣ್ಣ್ ಬರುತ್ತಲ್ವಾ ನೀಲಿಗೆ ನೋಡಿದೀನಿ ನಾನ ಸೊಪ್ನ ನಮ್ಮ್ ಮನಲಿ ಮಸ್ಸೊಪ್ಪ ಸೊಪ್ಪಗೆ ಸಿಕ್ಕದ್ರಾಕ್ತಾರ ಇಗ ಕೆಲ ಸಿಕ್ಕಾನೇ ಇಲ್ಲ ಅದು
ಹ್ ಅದೇ ಸಿಕ್ಕಿರೋದ್ರ ರರೆಅಲ್ವ ಅದ್ರಿಂದ ಇವತ್ ತಂದ ಕೊಟ್ರು ಮಾಡು ಪಲ್ಯ ಮಾಡು ಪಲ್ಯ ಮಾಡ್ಬಿಟ್ಟು ಬೇಳೆ ಸಾಂಬಾರು ಮಾಡಿು ಅಪ್ಪಡು ಅಂತಂದರು ಅದಕ್ಕೆ ಪಲ್ಯ ಮಾಡ್ದ ಇವಾಗ ಪಲ್ಯ ಆಯ್ತ ಐತೆ ಇನ್ನು ಬೇಳೆ ಸಾಂಬಾರ ಒಂದ್ ಮಾಡ್ಬ ಬೆಕ್ಕು
ಹಾ ಹೆಂಗ ಮಾಡ್ತಿರಾಕ ಅದನ್ನ ನೀರಲ್ಲೇ ಬೇಯಿಸಿದ್ರ ಅಥವಾ ಸೊಪ್
ಹ ಇಲ್ಲ ಫಸ್ಟು ಸೊಪ್ನ ಸಣ್ಣ ಸಣದಗ್ ಕಾತ್ ತಿಸ್ಕಾಬ ಬಿಟ್ಟೆ ಕಟ್ ಮಾಡ ಹಬಿಟ್ಟಲ್ಲ ನೀಟಾಗಿ ಹ ಆಮೇಲೆ ದಿಂಡ ಇರ್ತದಲ್ಲ ದಿಂಡು ಅದನ್ನು ಬಿಡ್ಬಾರ್ದಂತ ಅಂತಲ್ಲ ಅದನ್ನು ವೇಸ್ಟ್ ಮಾಡ್ಕಾರ್ದಂತಲ್ಲ ಹ ಅದನ್ನು ನೀ ಎಲ್ಲ ಕಟ್ ಮಾಡ ತಕೊಂಡು ಒಂದು ನಾಲ್ಕಕ್ ಸತಿ ತೊಳಿಬಿಟ್ಟು ಮಾಮೂಲಿ ಸಾಸ್ ವೆ ಆ ಕರ್ವೇನ್ ಸೊಪ್ಪು ಹಸಿಮೆಂಟ್ಸಿಕಾಯ್ ಆ ಈರುಳ್ಳಿ ಎ ಎಲ್ಲ ಒಗ್ರರಣೆೆಗೆ ಹಾಕಿ ಹಾ ಸೊಪ್ಪಾಗ ಪುಟ್ಟ್ದಬ್ಯಾಕ್ಕೀಟ್ ಬುಟೋ ಒಂದು ಫೋನ್ ಮಾಡೋಣ ತಡಿಯಪ್ಪಾ ಅಂತ ಬಂದೆ
ಹಾ
ಬೇ ಮೆ ಎಡುಕೊಂಡ ತೊ ನೆಟ್ವರ್ಕ್ ಪೇರ ಒಟಯತೋ
ಹೌದು ನಾ ಅದಕ್ಕೆ ನಿಮಗ್ ಸಿಗ್ದಾಗ್ಲೇ ಮಾಡಿ ಆಮೇಲ್ ವೇಸ್ಟ್ ಆಗತ್ ಬೇಡ ಅಂತ ತಿ ನಂಗಂದೆ
ನೆನ್ನೆ ಬರ ಹಂಗ ಅವತ್ ಇವತ್ತು ತಂಗಾವ ಇಲ್ಲ ಅದ್ರಂದ ನಾನ ಮೆಸೇಜ್ ಆಗ್ತ
ಹ್ಮ್ ನಮ್ಮನೆ ಕಡೆ ಅಕ್ಕ ನೀರ್ಗೆ ಪ್ರಾಬ್ಲಮ್ ಆ ಕ್ಕ ಕುಡಿಯ ನೀರಿಗೆಗೆ ನ ಹೋದ್ ವರ್ಷ ಇಲ್ಲಾ ಬಳ್ಸ ನೀರ್ಗು ಇರ್ಲಿಲ್ಲ ಈ ಸರ್ತಿ ಬಳ್ಸ ನೀರ್ ಪ್ರಾಬ್ಲಮ್ ಏನಿಲ್ಲ ಈ ವರ್ಷ ಅಂತೂ ನೀರ್ ಗೆ ದಾವ ಆಗ್ಬಿಟ್ಟೈತೆ ಅಂದ್ರೆ ಬಿಲ್ಡಿಂಗ್ ಬಿಲ್ಡಿಂಗ ಎಲ್ಲ ಇರ್ ತಲ್ಲ ಸ್ವಲ್ಪ ಆ ಸ್ವಲ್ಪ ಅಪ್ಪ ಇದೆ ನಮ್ಮ ಮನೆ ನೀರುಗಳು ಹೇರೆಲ್ಲ ಮೇಲಕ್ಕೆ ಏರೆಲ್ಲ ಮನೆ ತಕ ಬರ್ತಾ ಇಲ್ಲ ಆ ಕಡೆ ಈ ಕಡೆ ಹೋಗಿ ಇಡ್ಕೊರ್ಬೇಕು ಅಕ್ಕ ನೀವ್ ಏನಾದ್ರ ನೀ ಕೆಲ್ಸಕ್ ಹೋಗೋರು ಬರೋಗೆ ಹಿಂಸೆ ಅಕ್ಕ
ಹಹಿಂಸೆ
ಇ ಬಿಟ್ರೆ ಏನ್ ಬೇಕ್ರ ಮಾಡ್ಬೋದು ನಾವ್ ಅನ್ಕಂತೀವಿ ಒಂದ್ ಇಲ್ಲ ಅಂದ್ರರು ಇರಕ್ ಆಗಲ್ಲ ಆ ಕ್ಷಣಕ್ಕೆ ಈಗ ಏನು ಕರೆಂಟ್ ಇಲ್ಲ ಅಂದ್ರೆ ಇದ್ ಬಿಡ್ತಿವಿ ಅನ್ಕತ್ತಿವಿ ಇರಕ್ ಆಗಲ್ಲ ಆ ಟೈಮ್ ಅಲ್ಲಿ ಈಗ ಕೆಲ್ಸಕ್ ಹೋಗೋರ್ಗೆ ನೀರು ಕರೆಂಟ್ ಇರ್ಬೇಕು ಅಕ್ಕ ಮನೇಲಿ
ಮೈನ್ ಅದೇ ತಾನೆ ನಿಮ್ದೇನು ಇ ಬೇಸಿಗೆ ಆದೂ ನೀರ್ಗಳು ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತರ್ತಾನೆ ಈಗ ನಿಮ್ಗೆ ಕಾವೇರಿ ನೀರ್ ಬಿಟ್ರೆ ಫಿಲ್ಟರ್ ಯೂಸ್ ಮಾಡಲ್ಲ ವಾ
ಹ ಅಂದ ಅಡ್ಜಸ್ಟ್ ಆಗಲ್ಲ ಅಕ್ಕ ನಮ್ಗೆ ಕಾಯಿಂಬತ್ ನೀರು ಈಗ ಅದಕ್ಕೆ ನೋಡ್ತಾ ಇದ್ದೀವಿ ಅಕ್ವ ಗಾರ್ಡ್ನ ಹಾಕ್ಸ್ಬಿಡೋಣ ಅಂತ ಹ್ಮ ಹೌದು ಈ ಕಾಯಿಂಗ ಇರಕ ಏನೋ ಒಂಥರ ಕೈ ಕೈಿ ಅನ್ಸುತ್ತೆ ಬೇರ ನೀವ ಅಜಡ್ಜಸ್ಟ್ ಆಗ್ಬಿಟ್ಟು
ಅದು ಒಂದೊಂದು ಕಡೆ ಒಂದೊಂದುಥರ ಟೇಸ್ಟು ನೀರು ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟು ನಾವು ಹಂಗೆ ಒಂದು ಎರಡು ಮೂರು ಕಡೆ ತರಿಸಸವಿ ತವಿ ಒಂದ್ ಕಡೆ ಕಹಿ ಇರ್ತದೆ ಒಂದ್ ಕಡೆ ಸ್ವೀಟ್ ಇರ್ತದೆ ಪತದೆ. ಒಂದೊಂದ್ ಟೈಮ್ ಒನೊಂನ್ನೊಂದ್ ಕಡೆ ತರ್ತಾರೆ ಯಾಕಂದ್ರೆ. ಎಲ್ಲ ಫಿಲ್ಟರ್ ನೀರ ಯೂಸ್ ಮಾಡ್ತಾರಲ್ಲ ಅದರಿಂದದ ಸ್ವಲ್ಪ ನೀರುಗಳು ಸಿಗಲ್ಲ. ಕುಡಿಯ ನೀಿರಿಗೂ ಸ್ವಲ್ಪ ಕಷ್ಟ ಫಿಲ್ಟರ್ ಇದು. ಅಕ್ವಾ ಗಡ್ದು ಫಿಲ್ಟ್ ಅಕ್ಸುಬುಡೋಣ. ತಂದ್ರು ನಮ್ಮನೇಲ್ಲೂನು ಅದು ನಾವು ಫಿಲ್ಟರ್ ನೀರ ಯೂಸ್ ಮಾಡೋದು ಕುಡಿಯಕ್ಕೆೆ ಎಲ್ಲ್ ಆಯ್ತಾ. ಇದು ಐದು ರೂಪಾಯಿ ಕ್ಯಾನ್ ತರ್ತಾರಲ್ಲ ಅದೇ ಆಡುಗೆಗೂ.
ಹ್ಮ ಆಮೇಲೆ ನಮ್ಮ ಮನೇಲಿ ಏನ ಅಂದ್ರಕ್ಕ ಎಲ್ಲದಕ್ಕೂ ನಾವು ಎತ್ಕಬೇಡ. ಎತ್ಕೊ ಬರೋದಕ್ಕಾಗಗಲ್ವಾ. ಹೆಣ್ಮಕ್ಳು ನಮ್ಮ್ ಅಪ್ಪನೇ ಕಾಯ್ಕೋಬೇಕು ನೀರ್. ಸಾಮಾನನ್ಗೆ ಮನೆಲ್ಲ ತಂದ್ಹಾ ಕ್ಬಡ್ತತಿವಿ ಆಟೋ ಗೀಟ ಮಾಡ್ೊಂಡು ತರ್ತೀವಿ. ಗಾಡಿ ಓಡ್ಸಓಕೇ ಬರಲ್ಲ ಅಂದ್ರೂನು. ನೀರಂದು ಪ್ರಾಬ್ಲಮ್ ನಮಗೆ ಎತ್ಕೊ ಬರಕ್. ಬಾಟ್ಲುಗಳು ಹೊತ್ಕೊ ಬರ್ಬೇಕಲ್ವಾ ಮೇಲ್ ಇರೋದು ಫಸ್ಟ್ ಫ್ಲೋರ್ ಅಲ್ಲಿ ಹಿಮ್ಸೆ ಅದಕ್ಕೆ ನಾವು ಅದಕ್ ನೀರು ಬೇರೆ ಅಡ್ಜಸ್ಟ್ ಆಗಲ್ಲ ಅಲ್ವಾ ಸುಮ್ಮನೆ ಆಗ್ಬಿಟ್ಟಿದ್ವಿ ನಾವ್ ಅಪ್ಪನೇ ಕಾಯ್ಕೊ ಬರ್ಬೇಕು ತಾವೇರಿ ನೀರು. ಇಡ್ಕೊಂಡ್ ಇಡ್ಕೊಂಡ್. ಹಂಗ ಬಳಸ್ತಾ ಇದೀವಿ ಅಕ್ಗಡೆ ಹಾಕ್ಸ್ಬೇಕು ಈ ತಿಂಗಳಲ್ಲಿ ಬೋರ್ ನೀರ್ ಬಿಡ್ತಾರೆಕ್ಕ ಆ ನೀರ್ ಸೊಪ್ಪ ಸೊಪ್ಪೆ ಆಮೇಲೆ ಬೇಳೆಗಳು ಬೇಯ್ಯಲ್ಲ ಸಾಂಬಾರ್ ಏನ ಅಷ್ಟ್ ಟೇಸ್ೇ ಅನ್ಸಲ್ಲ ಹಹ ಹೌದು.
ಕಳ್ಬೇಕು ಯಾಕಂದ್ರೆ ಬ ಕೆಲ್ಸ ಮಾಮೂಲಿ ಮನೆ ಕೆಲ್ಸಕ್ಕೆಲ್ಲ ಬೋರ್ ನೀರ್ ಯೂಸ್ ಮಾಡ್ತೀವಿ ಇಲ್ಲಿ ಕಾವೇರಿ ನೀರು ಮತ್ತ ಬೋರ್ ನೀರು ಮಿಕ್ಸ್ ಮಾಡ್ಬುಡ್. ತ್ತಾರೆ ಹ ಆ ನಮ್ಮ ಮನೆ ಓನರು ಎರಡು. ಎರಡನ್ನು ಕನೆಕ್ಷನ್ ಮಾಡ್ಬಿಟ್ಟಿ ಸಂಪ್ಗೆ ಡೈರೆಕ್ಟು. ಕನೆಕ್ಷನ್ ಮಾಡಿಸ್ಬಿಟ್ಟೋರಲ್ಲ.
ನಮ್ದು ಹಂಗೆ ಬಿಡ್ತಾರೆ ಆದ್ರೆ ನಾವ ಏನ್ ಮಾಡ್ತೀವಿ ವಾಲ್ ತಿರ್ಸ್ಕೊಂಡು ಮೇಲ್ಗಡೆ ಕಾ ಬೇರೆ ನೀರು. ಯೂಸ್ ಮಾಡ್ಕೊಂತೀವಿ ಇವ್ರು ಹಂಗೆ ಮಾಡೋದು ಎರಡ್ ನೀರು ಹೋಗ್ಬೇಕು ಫುಲ್ ಆಗ್ಬೇಕು.
ಹ್ಮ್ ಯಾಕಂದ್ರೆ ನೀರ್ಗಳು ಜಾಸ್ತಿ ಇರಲ್ವಲ್ಲ ಒನರ. ಟೈಮ್ಂತೂ ಕರೆಕ್ಟಾಗಿ ವಾರ ದಿನನೆ ನೀರಿರೋಲ್ಲ ನಮಗೆ. ಟೆನ್ಷನ್ ಆಗಿಬಿಡಾತ್ತದೆ ಅಂತ ಟೈಮ್ಲಿ ಅವಾಗ ಹ್ಮ್ಮ್ ಈಗ ಏನು ಮಾಡೋದು ಅಂದ್ರೆ ಈಗ ಈಗ ಬೋರ್ ನೀರು ಮತ್ತೆ ಕಾವೇರಿ ನೀರು ಎರಡು ವಟಿಗೆ ಬರತ್ ಈ ತರ ಎಲ್ಲ ನಮಗ ಇಡಕೊಳಕ ಒಂಥರ ಹಿಂಸೆ ಆಯ್ತದೆ. ಅದಕ್ಕೆ ಡೈರೆಕ್ಟ್ ನಾವು ಫಿಲ್ಟರ್ ವಾಟರ್, ಹಾ ಅದ್ ನೀರ್ ಕ್ಯಾನ್ ತಗಬತಾರಲ್ಲ ಫಿಲ್ಟರ್ ನೀರು ಅದ್ರಲ್ಲೇ ಅಡ್ಗೆ ಮಾಡ್ಕೊಂಡು ಅದ್ರಲ್ಲೇ ಮಾಮೂಲಿ ಕುಡಿಯಕು ಯೂಸ್ ಮಾಡ್
ಹ್ಮು.
ಇನ್ನೇನಮ್ಮ ಸಮಾಚಾರ?
ಇನ್ನೇನಿಲ್ಲಕ್ಕ ಹೇಳ್ಬೇಕು ನೀವು ಇನ್ನು ಊರ್ಗ್ ಹೋಗದೆಲ್ಲ?
ಕೋ ಮಗಳ್ ಬರ್ತಡೆ ಐತೆ ನೋಡಣ, ಈ ಸತಿ ರಜಕ್ ಹೋಗಿರ್ಲಿಲ್ವ ಅಕ್ಕ? ಈ ಸತಿ ಹೋಗಿದ್ದೆ ಮ ಮಗನ್ಗ್ ರಜಾ ಇತ್ತು ಅಂದ್ಬುಟ್ಟು ಸ್ಕೂಲ್ ಹಾ. ಕಂಪ್ಲೀಟ್ ಆದ್ ತಕ್ಷ್ಣನೇ ಒರ್ಟೋಗ್ಬುಟ್ಟಿದ್ದೆ ನಾನು ಆ ಟೈಮ್ಗೆ ತೊಟ್ಲು ಶಾಸ್ತ್ರ ಬಿದ್ದಿತ್ತು ನಮಾ ಅತ್ಗೆ ಮಕ್ ಮಕ್ಕಳದು ಅಣ್ಣನ ಮಕ್ಕಳದು. ಆ ಅದಕ್ಕೆ ಒರ್ಟೋಗಿದ್ ದಲಾ, ಅದೇ ತೊಟ್ಲು ಶಾಸ್ತ್ರ ಮಾಡ್ತಾರಲ್ಲ ಗೊತ್ತಿಲ್ವಾ ಒಂಬತ್ ತಿಂಗಳು ಹ್ಮು
ತ್ತು ಗೊತ್ತು ಗೊತ್ತು ಹೇಳಿ ನಮ್ ಕಡೆವ್ರ್ ಅಂದ್ಮೇಲ್ ನಮ್ಗ್ ಏನೂ ಗೊತ್ತಿಲ್ಲ ಅನ್ನಂಗಿಲ್ಲ ಇನ್ನ ನಾವು ಎಕ್ಸ್ಟ್ರಾ ಕೊತ್ತಿರುತ್ ನಮ್ಗೆ ಅದ್ ಏನೋ ಅಕ್ಕ ಒಂದ್ ಬಸ್ಸಲ್ಲೂ ಅಷ್ಟೇನೆ ನಾನ್ ಓ ಒಂದ್ ವಾಯ್ಸ್ ಅಲ್ಲಿ ಅವ್ರ್ ಮಾಡೋ ಭಾಷ್ ಕಂಡಿಡಿ ಇಲ್ ನಮ್ಮೂರ್ ಸೈಡವ್ರಾ ಇಲ್ಲ ಯಾವ್ ಸೈಡವ್ರು ಅಂತ ಆಮೇಲೆ ನಮ್ಮೂರ್ ಅವ್ರು ಅಂದ್ರೆ ಒಂದ್ ಎರಡು ಒಂದ್ ಕಿವಿ ಇನ್ನ ಎ ಅಗ್ಗಳಾನೇ ಆಗ್ಬಿಡ್ತೆ ನಮ್ಮೂರ್ ಸೈಡ್ ಅವರು ಅಂದ್ಬಿಟ್ರೆ ನಮ್ಗಂತ
ನ
ಹಾ ಬೇಗ ಕ್ಲೋಸ್ ಆಗ್ಬಿಡ್ತೀವಿ ಹೌದು ಹ್ಮ್ ಈ ಬಸ್ಸಲ್ಲೇ ಆಗ್ಲಿ ಒಂದ್ ದೇವಸ್ಥಾನಕ್ಕೆ ಹೋಯ್ತಿವಿ ಅಂದಕಳಿ ಅಲ್ಲೇ ಆಗ್ಲಿ ಎಲಾದ್ರು ಹೋದ್ರೆ ನಮ್ಮೂರ್ ಸೈಡ್ ಅಂದ್ಬಿಟ್ರೆ ಓ ನೀವು್ ನಮ್ಮರ ನಮ್ಮ್ ಮನೆಯವರ ಏನತ್ತರ ನನ್ಗ್ ಫೀಲ್ ಆಗ್ಬಿಡುತ್ತೆ ಹ ಹೌದು
ಹಗೆ ಸುಮಾರು ಫ್ರೆಂಡ್ ಗಳು ಹಂಗೆ ಆಗಿರೋದು ಹ ಈ ಈಗ ಒಂದು ಮೂರ್ ನಾಲ್ಕು ವರ್ಷದಿಂದೆ ಮೈಸೂರಲ್ಲಿದ್ದೆ ಇವಾಗ ನಾನು ಬೆಂಗಗಳೂರಿಗೆ ಬಂದು ಸೆಟ್ಲ್ ಆಗಿರೋದು ಅಲ್ಲೋ ಅಂಗೇ ಎಲ್ಲಿ ಮೂರವ್ರು ಸಿಕ್ತರ ಮಾತಾಡ್ ಅಡಂದ ನಮ್ಮೂರ ಅವರ ನೀವು ಅಂಥ ಒಂ ತರ ಖುಷಿ ಬೇರೆ ಊರಲ್ಲಿ ನ್ ಮೂರವರ್ ಸಿಕ್ಬಿಟ್ರೆ ಒಂ ತರ ಖುಷಿ ಅವಾಗ ವಾಯ್ಸ್ ಕೇಳಕ್ಕೆ ಅಥವಾ ಭಾಷ ಕಿಳಕ ಒಂದು ಚೆಂದ
ನೀವ್ ಯಾವ್ರ ಹೇಳ್ರಿ ಕೊಳೆಗಲ್ಲಾನೇ ಅಲ್ವಾ ಹ
ಹ ನೇಟಿವೇ ನಾ ಕೆಳಗಲ್ಲ ಇದು ಗಂಡನ ಮನೆಯಲ್ಲಿ ನನ್ ಬೆಂಗ್ಗಳೂರಲ್ಲಿ ಇರೋದು
ಹ ಗಂಡನ್ ಮನೆ ಇರೋದು ಬೆಂಗ್ಳೂರನ
ಅವ್ರದುು ಆಲಳಿನೇ ಅದೇ ಕಲ್ಲರ್ ಮುಳು
ಹಾ ಗೊತ್ತು ಗೊತ್ತು ಹ್ಮ ಗೊತ್ತು ಟಗರಪುರ ನರಸೀಪುರ ಆ ಆಮೇಲೆ ಇರು ಇರು ಮೂ ಮೂಗೂರು ಆ ಕಡೆ ಎಲ್ಲ ಗೊತ್ತು ಹ್ಮ್
ಪ
ಹ ಕನ್ ತ್ತುುರುೋ ಹ
ಹ್ಮ್ ಅಲ್ಲೇ ನಮ್ಮ ಹ್ಮ್ ಅದು ಅದು ನನ್ ಗಂಡನ ತಂದೆ ಮನ ಅದು ಅವಾವಾಗ್ಲೇ ಬಂದ ಇಲ್ಲಿ ಬೆಂಗ್ಳೂರಲ್ಲಿ ಸೆಟ್ಲ್ ಆಗ್ಬಿಟ್ರಂತ ಅವಾಗ ಹಲ ಇವಾಗ ಹ ಸ್ವಲ್ಪ ಸ್ವಲ್ಪ ವರ್ಷ ಮೈಸ ಬರುದು ಇವಾಗ ಡೈರೆಕ್ಟ್ ಆಗಿ ಬಂದು ಬೆಂಗ್ಳೂರಲ್ಲೇ ಸೆಟ್ಲ್ ಆ ಮೈಸೂರಲ್ಲಿ ಯಾವ್ದಪ್ಪ ಅ ಹಲ್ನಳ್ಳಿ ಅಂತ ಊರ್ ಬ
ಅಕ್ಕ ನಂಗಗೆ ಗೊತ್ತು ನಾನ್ ಓದಿದ್ದು ಅಲ್ಲೇ ಜೇಸಸ್ ಅ ಲಲ್ತ್ಮಲ್ ಹಿಂದೆರೋಡು ಹ್ಮ ನಾನು ಅಂದ್ರೆ ಅಪ್ಪ ಅಮ್ಮ ಅಲ್ಲಿ ಇಲ್ಲೇ ಇದ್ರ ಬೆಂಗ್ಳೂರ್ಗ್ ಬಂದ್ರ ನಮ್ಮ ಅಮ್ಮಗೆ ಇಬ್ರು ಹೆಣ್ಮಕ್ಳು ಅಂತ ಹೇಳಿ ನಮ್ಮಮ್ಮಂಗ ಆಗ ಹೊಸೊಬ್ರಲ್ವ ಗೊತ್ತಾಗಲ್ಲ ಹೆಂಗ ಮೈಂಟೈನ್ ಮಾಡ್ತಾಳ್ ಅದು ಬೆಂಗ್ಳೂರ್ ಇದ್ದೀನಿ ಅಂತ ಹೇಳಿ ನಮ್ ದೊಡ್ಡಮ್ಮ ಅವರು ನನ್ನನ್ನ ಮೈಸೂರುಗ್ ಕರ್ ಹೋದ್ರನ್ ಒಂಭತ್ತ್ ತಿಂಗ್ಳಲ್ಲೇನೆ ನಾನು ಅಂದ್ರೆ ನನ್ನುನ್ ಪಾಪ ಅಲ್ಲೇ ನೋಡ್ಕೊಂಡು ಸ್ ಸ್ಕೂಲ್ಗೆಲ್ಲಾ ಹಾಕೊಂಡ್ರು ಒಂದ್ ಏಳ್ನೇ ಕ್ಲಾಸಂಗ್ ಕರ್ಕಂಡ್ ಬಂದ್ ಬಿಟ್ರು ಇಲ್ ಕೇ ಇಲ್ಲೇ ಅಂತ ನಾನು ಹೋಗ್ಬಿಟ್ಟಿದ್ನಲ್ಲ ಅಲ್ಲೆಲ್ಲಾ ನಮ್ದೊಡಮ್ಮಂಗ ಒಬ್ನೆ ಮಗ ನಾನ್ ಒಬ್ ನಾನ್ ಬರಕ್ ರೆಡಿನೇ ಇಲ್ಲ ಹೋಗ್ ಬಿಟ್ಟು ಹಳ್ಕೊಂಡು ಇಲ್ಲಿ ಇರಲ್ಲ ಅಂತ ಹೋಗಲ್ಲ ಅನ್ಕೊಂಡು ಹಂಗು ಹಿಂಗು ಆಡಿ ಪಿ ಯು ಎಲ್ಲ ಅಲ್ಲೇ ಮಾಡಿದ್ದು ಅ ಸಿದ್ಧಾರ್ಥ ನಗರದ ಹತ್ರ ಟೆರಿಷನ್ ಕಾಲೇಜ್ ಬರುತ್ತಲ್ಲ ಆ ಟೆರಿಷನ್ ಕಾಲೇಜ್ ಅಲ್ಲಿ ಇದ್ದಿದ್ ನಾವು ರಾಜ್ಕುಮಾರ್ ರೋಡ್ ಅಲ್ ನಾವ್ ಇದ್ದಿದ್ದು. ಹ ಓದಿದ್ದೆಲ್ಲ ಟೆರಿಷನ್ ಕಾಲೇಜ್ ಹತ್ರ ಹ ಆಲ್ನಳ್ಳಿ ಗೊತ್ತು ನಮ್ಗೆ ಸ್ ಸ್ಕೂಲಿಂದ ಎಲ್ಲ ಅಲ್ನಳ್ಳಿಂದ ಎಲ್ಲ ಬರೋರು ಫ್ರೆಂಡುಗಳು ಹ್ಮ ಲಲಿತ್ ಮಹಲ್ ರೋಡ್ ಇಂದ ಆ ಕಡೆ ಎಲ್ಲಾ ಗೊತ್ತು ಹ್ಮ್ ಹ್ಮ ಹ್ಮ್
ಕಿಂಗೆಲ್ಲ ಮಾಡ್ಸ್ಕೊಂಡ್ ಬತ್ತಿದ್ದೆ ಚೆನ್ನಾಗಿತ್ತು ಮೈಸೂರು ಒಂತರ ಚೆನ್ನಾಗಿತ್ತು.
ಅನೀಜಿಟು ವೃದ್ಧಾಶ್ರಮದ್ ಯಾ ಅದು ಶಾನ್ ತಿಧಾಮ ಆಶ್ರಮ ಅನ್ಸುತ್ತೆ ಹ ಗೊತ್ತು ಹೌದಾ ಅದೊಂದ್ ಬಸ್ಗೆ ವೈಟ್ ಮಾಡ್ತಿದ್ವಿ ನಾವ್ ಯಾವಾಗ್ಲೂನು ನನ್ ಹೋಗ್ಬೇಕಾರೆ ಅದೊಂದೇ ಎಂಟುವರೆ ಕರೆಕ್ಟ್ ಆಗ್ ಬತ್ತಿದ್ದಿದ್ದು ಶಾಂತಿಧಾಮ ಬಸ್ಗೆ ಕಾಯ್ಕೊಂಡ್ ಹೋಗ್ಬೇಕು ಆ ಬಸ್ಗೆ ಡ್ರೈವರ್ ಕಂಡಕ್ಟರ್ ಇಬ್ರು ಮುಂದೆ ಅವಯ್ಯ ವಯ್ಯ ವಯ್ಯ ವಯ್ಯಾ ಅನ್ನೋನು ಹ್ಮ್
ಹಾ
ಹ್ಮ ಏನೇನ್ ಮಾಡದು ಅದೇ ಬಸ್ ಕಾಯ್ಕ ಹೋಗ್ಬೇಕಲ್ಲ ಅನ್ಕಂಡ್ ಸುಮ್ ಹೌದು ಹ ನೋಡಿ ಈಗ ಇನ್ನೊ ಕ್ಲೋಸ್ ಆಗ್ಬಿಟ್ವಿ ನಂಗ್ ಮೈಸೂರವ್ರು ಅನ್ಬಿಟ್ರೆ ಇನ್ನ ನನ್ಗೆ ಎಲ್ ಸಿಕ್ಕರು ಮಾತಾಡ್ಬಿಡ್ತೀನಿ ಒಬ್ರು ಬಸ್ಸಲ್ಲಿ ಹಿಂಗೆ ನಾನು ಇಲ್ ಡಿಗ್ರಿ ಮಾಡ್ಬೇಕರೆ ಓಬಕ್ಕ ಕೆಲ್ಸಕ್ ಹೋಗ್ತಿದ್ರ? ಅವಕ್ಕ ಮಳವಳ್ಳಿಲ್ ಇರೋದಂತೆ ಆದ್ರೆ ಓದಕ್ಕೆ ಟೇರಿಷನ್ ಕಾಲೇಜಿಗೆ ಬತ್ತಿದ್ರಂತೆ ನಾನ್ ನಮ್ಮನಿಯವ್ರಗೆಲ್ಲ ಬಂದು ಅವಕ್ಕ ನಂಗ್ ಫ್ರೆಂಡ್ ಆದ್ರು ಅವಕ್ಕ ಮೈಸೂರ್ ಕಡೆನೆ ಅವಕ್ಕ ಮಳವಳ್ಳಿ ಕಡೆನೆ ಅಂತ ಹೇಳ್ತಿದ್ದೆ ಬಂದು ಅಹ್ ಹ್ಮ್
ಟ್ನಲ್ಲಿ ಒಂಥರ ಖುಷಿ ಮೈಸೂ ರಲ್ಲಿದ್ವಿ
ಹ್ಮ ಅದೊಂತರ ಪೀಸಕ್ಕ ನಂಗೆ ಮೈಸೂರಿಂದ ಬೆಂಗ್ಳೂರ್ಗ್ ಬಂದ್ಮೇಲೆ ಎಲ್ಲಾದ್ರೂ ಮೈಸೂರು ಅಂತ ಬೋರ್ಡ್ ನೋಡ್ ಬಿಟ್ ಬೆಂಗಳೂರು ಅಂತ ಬೋರ್ಡ್ ನೋಡ್ಬಿಟ್ರೆ ಕಣ್ಣಲ್ ನೀರ್ ತುಂಬ್ಕಬುಡು ಇತ್ತು ನಂಗೆ ಆ ಈ ಗಜಬೀಜಿ ಗಜಿಬೀಜಿ ಸೌಂಡು ಆಮೇಲೆ ನಂಗೆ ಅಲ್ಲಿ ಒಗ್ಬಿಟ್ಟಿತ್ತಲ್ಲಾ ಇಲ್ಲಿ ಎಷ್ ಜನ ನಮ್ ಕಡೆ ಯಾರೆ ಇದ್ರು ನನ್ಗೆ ಉಹು ನನ್ಗೆ ಹೋಗ್ತಾ ಇರ್ಲಿಲ್ಲ ಮಾತಾಡ್ಸ್ಬೇಕು ಅನ್ಸ್ತಿರ್ಲಿಲ್ಲ ನನ್ಗೆ ಅಷ್ ಒಗ್ಗಿರ್ಲಿಲ್ವ ನಾ ನಮ್ಮ ಅಪ್ಪನ ಕಡೆ ಅಮ್ಮನ್ ಕಡೆ ಜಾಸ್ತಿ ನನ್ಗೆ ಹ್ ಏನೇ ಆದ್ರು ಹೇಳಕ್ ಆಗ್ಲಿ ಮಾತಾಡಕ್ ಆಗ್ಲಿ ನ ಒಂದ್ ಮದ್ವೆ ಫಂಕ್ಷನ್ ಅಟೆಂಡ್ ಮಾಡಕ್ ಆಗ್ಲಿ ಹೋಗ್ಬಿಡ್ತೀನಿ ಅಪ್ಪಂದ ಕಡೆ ಫಂಕ್ಷನ್ ಗಳು ಅಟೆಂಡ್ ಮಾಡಲ್ಲ ನಾನ ಹೋಗ್ ಗದು ಇಲ್ಲ.
ಎಲ್ಲಾರ ಪರಿಸ್ಥಿತಿನೂ ಅದೇ ಬೇಗ ಅಟೆಸ್ ಆಗೋದೆ ಈ ಕಡೆ ನಾವು ಹಾಂ ಸರಿಮ್ಮ ಮಾಡ್ತೀನಿರು ನೋಡ್ತೀನಿ ಹಾಂ ಸರಿ